ಏನಲ್ಲಾ ಸುಮ್ಮ್ನೆ ಕೂತಿದ್ದೆ ನೀನು
ನಾನು ಸುಮ್ನೆ ಕುೂತ್ಕೊಂಡಿದ್ನಪ್ಪಾ ಊಟ ಆಯ್ತಾ
ಹ್ಮ್ ಆಯ್ತು ನಿಮ್ದು
ಹ್ಮ್ ಆಯ್ತಪ್ಪಾ ಏನ್ ತಿಂದೆ
ಆ ಅನ್ನ ಕಾಳು ಸಾಂಬಾರು ನೀವು
ನಾವ್ ಪಲಾವ್ ತಿಂದೆ
ಹ ಹಾ
ಹ ಏನಿಲ್ಲ ಸುಮ್ನೆ ಹಂಗೆ ಆಚೆ ಕುತ್ಕೊಂಡ್ ನಮ್ ಬಾಲ್ಯದ ದಿನಗಳೆಲ್ಲಾ ನೆನ್ಸ್ಕೊತಾ ಇದ್ದೆ
ಹ್ಮ್ ನಾನು ಅಷ್ಟೇ ಹೊರಾಗ ನಿಂತಿದ್ದೀನಿ ಊಟ ಮಾಡಿ ಎಲ್ಲಾ ಚಿಕ್ಕ ಮಕ್ಳ ಎಲ್ಲಾ ಆಟ ಆಡ್ತಾ ಇದ್ದಾರೆ ಇಲ್ಲಿ
ಹ್ಮ್ ಒಂಥರ ಚಂದ ಅಲ್ಲ ಬಾಲ್ಯದ ದಿನಗಳು
ಹೌದೌದು ಆ ದಿನಗಳು ಮತ್ತೆ ಬರೋದಿಲ್ಲ
ಬರಕ್ ಸಾಧ್ಯನೇ ಇಲ್ಲ ಮತ್ತೆ ನಾವ್ ಹಂಗಿರಕ್ಕೂ ಆಗಲ್ಲ ಅದಕ್ಕೆ ನೆನ್ಸ್ಕೊಳೋಣ ಅಂತ ಅದ ಹೆಂಗೋ ನಾವ್ ಹೋಗಕ್ ಆಗಲ್ಲ ಹಿಂದೇಗೆ
ಹ್ಮ್ ಆದ್ರೆ ನಾವ್ ಮಾಡಿದ್ರನ್ನೆಲ್ಲಾ ನೆನ್ಸ್ಕೊಬಹುದು ಆರಹಾಮಿ
ಅದೇ ಅದೇ ಎಷ್ಟು ಒಂದ ತೀಟ್ಲೆ ಮಾಡ್ತಿದ್ವಿ ಬೈಸ್ಕೊತಿದ್ವಿ ಒಡ್ಸ್ಕೊವಿ ತಿರ್ಗ ಮನೆಯಲ್ಲೆಲ್ಲಾ
ಹ್ಮ್
ಅವಾಗೆಲ್ಲ ಅಯ್ಯಯ ಒಡ್ಸ್ಕೊಂಡ್ ಬಲ್ಲಾ ಅಂತ ಅಳ್ತಾ ಇದ್ವಿ ಎಲ್ಲ ಚ ಆಳ್ತಾ ಇದ್ವಿ ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಹ್ಮ್
ಈಗ ಸ್ನೇಹಿಿತರು ಹೊಡದ್ರೆ ಸಾಕು ಮನೆಗೋಗಿ ಹೇಳೋದು ಹಿಂಗೆಲ್ಲಾ ಆಯ್ತು ಹಿಂಗ್ ಮಾಡುದ್ರು ನಂಗ ಒಡುದ್ರು ಓಡ್ಸೋದಂಕ ಬಿಡ್ತಿರ್ಲಿಲ್ಲ
ಆ ಅವೆಲ್ಲ ನವಾಗ ಅಂದ್ರ ಹೆಂಗ ಇರ್ತಿ ಇವಾಗ ನೆನ್ಸ್ಕೊಂಡ್ರೆ ಅವೆಲ್ಲಾ ನಗು ಬರುತ್ತ ಅವಾಗ ಹತ್ತಿರ್ತಿೀವಿ ಇವಾಗ ನೆನ್ಸ್ಕೊಂಡ್ರಿ ಅವೆಲ್ಲಾ
ನಗು ಬರುತ್ತೆ ಹೌದ ಹೌದು
ಹೌದಮ್ಮ ರಜೆಾ ದಿನಗಳು ಬಂದ್ರೆ ಸಾಕು ಸ್ನೇಹಿತರ ಜೊತೆ ಎಲ್ಲಾ ಆ ಆಡ್ಕೊಂತ ಮನೆಯಲ್ಲಿ ಊಟ ಕರ್ದ್ರರು ಬರಲ್ಲ ನಾವು ಆಟದಲ್ಲಿ ಮುಳಗೋದ್ರೆ
ಹ್ಮ್ ಊಟನೂ ಬೇಡ ನಿದ್ದೆನು ಬೇಡ ಏನ್ ಕೊಟರು ಬೇಡ ಅವಾಗ
ಹಾ ಆಟಾಡೋದು ಆಟಾಡೋದು ಆಟ ಆಡದು
ಈಗ ಹೊರಗ ಹೋಗೋದಿಕ್ಕೆ ಎ ಒಂಥರ ಮನ್ಸೇ ಇಲ್ಲ. ಈಗ ನಮಿಗೆ ಅಂದ್ರೆ, ನಮಗೆ ಇದಾಗೋ ಅಂಥ ಗೆಳೆಯರು ಸಿಗ್ಬೇಕು ಅವಾಗೇ ಚೆನ್ನಾಗಿರತ್ತೆ.
ಹ ಅದೇ ಅದಕ್ಕೆ ಬಾಲ್ಯ ದಿನಗಳೇ ಚಂದ ಅನ್ನೋದು.
ಹ್ಮ್. ಕುಂಟೆ ಬೆಲೆೆ ಆಡ್ಕೊಂಡು, ಆಗ ಚಿಕ್ಕ ವಯಸ್ಸಲ್ಲಿ ಕಳ್ಳ ಪೊಲೀಸ್ ಆಟ ಆಡ್ತಿದ್ವಿ.
ಹ್ಮ ಕಣ್ಣೆ ಮುಚ್ಚೆ ತಿದ್ವಿ ಮರಿ ರ್ ಮರಕೋತಿ ಆಟ.
ಹ್ಮ್ ನಾವು ಗೋಳಿ ಆಟ.
ಹ್ಮ್ ಚಂದ ಇರ್ತಾ ಇದ್ವ ಅವೆಲ್ಲಾ ಆ ಟ ನಮ್ಮ ಮನೇಲಿ ನಿಮ್ ಹಾ ಮನೇಲಿ ಹೆಂಗ್ ಬೈತ್ ನಿಮ್ಗ್ ಸುಸ್ತಾದ್ರೂ ಆಗುತ್ತ ಇಲ್ವಾ. ಎಷ್ಟ್ ಆಟ ಆಡ್ ತ್ರ ಬನ್ನಿ ಊಟ ಮಾಡ್ರಿ ಅಂದ್ರು ಹೋಗ್ತಿರ್ಲಿಲ್ಲ.
ಆಟ ಆಡೋದು ಅಲ್ದೆ ಮಣ್ಣೆಲ್ಲಾದ್ರೂ ಕಾಣ್ಸಿದ ಅಂದ್ರೆ ಮನೆೆಲ್ಲ ಮೇಲ್ಕೆಲ್ಲ ಚೆಲ್ಕೊಂಡ್ ಬರ್ತೈದ್ವಿ.
ಅಯ್ಯೋ ಅದಕ್ಕೊಂದಷ್ಟು ಬಯ್ಯೋವ್ರು.
ಹ್ಮ್ ಇವಾಗ ತಾನೇ ಸ್ನಾನ ಮಾಡಿ. ಕಳ್ಸಿದೀನಿ ಹಾಗ್ಲೇ ಗಲೀಜ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ಬೈದ್ ಕಳ್ಸೋರು.
ಅದೇ ಅದೇ ಮತ್ತೆ ಸ್ನೇಹಿತರ ಜೊತೆ ಎಲ್ಲ ಒಟ್ಟಿಗೆ, ಇದ್ಕ ಶಾಲೆೆಗೆ ಹೋಗ್ ಬರ್ತಿದ್ವಿ. ಅಲ್ಲೆಲ್ಲ ಅವ್ರ ಜೊತೆ ಎಲ್ಲಾ ಆಟಾಡಿ, ತೀಟ್ಲೆ ಎಲ್ಲ ಮಾಡ್ತ
ಆಗ್ ಈಗ ನಮಗೆಲ್ಲಾ ಅದೇನದು ವಾಹ ನಗಳು ವ್ಯವಸ್ಥೆಗಳೆಲ್ಲ ಇದ್ದಾವೆ ಆಗ ನಮಗ್ ಅವೆಲ್ಲಾ ಏನು ಇರ್ತಾನೆ ಇರ್ಲಿಲ್ಲ. ನಾವು ನಡ್ಕೊಂಡೋಗಿ ನೆಡ್ಕೊಂಡ್ ಬರ್ಬೇಕಿತ್ತು. ರೋಡ್ ಎಲ್ಲಾ ನಮ್ದೇ. ನೆಡ್ಕೊಂಡ್ ಹೋಗವಾಗ, ಇದಿಂಗೆ ಇದಿಂಗೆ ಅಂತ ಕಿತ್ತಾಡ್ಕೊಂಡು ಮಾತಾಡ್ಕೊಂಡು. ಅವ್ರ ಜೊತೆನೇ ಬರ್ತಾ ಇದ್ವಿ..
ಅಯ್ಯೋ ನಾನು ತುಂಬಾ ಕಿತ್ತಾಡ್ತಿದ್ದೆ ನನ್ನ ಸ್ನೇಹಿತವ್ರ ಜೊತೆ ಚಿಕ್ಕ ಮಕ್ಳ ಇದ್ದಾಗೆಲ್ಲ ಸ್ಕೂಲ್ ಇದು ಕಾಲೈದು. ಶಾಲೆಗೆ ಹೋಗ್ತಿದ್ವಲ್ಲಾ ಅವಾಗ ಪಕ್ಕದಲ್ಲೇ ಕೂತ್ ಕೊಂಡ್ ಮಾತಾಡ್ತಾ ಇರ್ತಿವಿ ಸುಮ್ ಸುಮ್ಮನೆ ಜುಟ್ಟು ಹೇಳ್ಕೊಂತರ್ತಿವಿ. ಅಯ್ಯೋ ನಮ್ ಶಿಕ್ಷಕರ್ ನೋಡಿ ಎಷ್ಟು ಎಷ್ಟು ಬೈತಿದ್ರು. ಒಂದೈದ್ ಹತ್ ನಿಮಿಷ ನೀವು ಸೈಲೆಂಟ್ ಆಗಿರಲ್ಲ ಯಾವಾಗೂ ಕಿತ್ತಾಡ್ತಿರ್ತರ ಅಂತ ಸುಮ್ ಸುಮ್ನೆ ಜುಟ್ಟ ಹೇಳ್ಕೊಳೋದು. ಹೊಡ್ದಾಡ್ಕೊಳ್ಳೋದು.
ನಾವ್ ಹಾಕಿರೋ ರಿಬ್ಬನ್ ಕಿತ್ತ ಹಾಕೊತಾ ಇದ್ವಿ. ಒಬ್ಬ ರಿಬನ್ ಒಬ್ಬರ್ ಕಿತ್ ಬಿಟ್ಟ, ಬಚ್ಚಿಕಣೋದು.
ಅದಕ್ಕೊಂದಷ್ಟ ಜಗ್ಲ ಆಗ್ತಿತ್ತು. ಮತ್ತೆ, ಶಿಕ್ಷಕರೆಲ್ಲಾ ಬೈದು ದೂರ ದೂರ ಎಲ್ಲಾ ಕೂರ್ಸ್ತಿದ್ರು.
ಆದ್ರೂ ನಾವು ಮಾತಂತು ಕೇಳ್ತಿರ್ಲಿಲ್ಲ.
ವ್ ಯಾರ್ ಮತ ಕೇಳ್ತ ತಿರಲಿಲ್ಲ ಅವೆಲ್ಲಾ ಒಂದ್ ತರ ನೆನ್ಸ್ಕೊಂತಿದ್ರೆ ನಗು ಬರ್ತೈತಿ ಇವಾಗ ಹಂಗೆಲ್ಲಾ ಮಾಡಿದ್ವ ನಾವು. ಅಂತ. ಮತ್ತೆ ಇವ್ವು ಇದು ನಮ್ಗೆ ಬರಿಯಕಂತ ಹೋಮ್ವರ್ಕ್ ಕೊಟ್ಟಿರ್ತಾರಾ. ಆಗ ಅವನ್ನೆಲ್ಲ ಬರಯಕೆ ಇಷ್ಟ ಪಡ್ತಿರ್ಲಿಲ್ಲ. ನಾನ ಅಂತೂ ನಮ್ಮನೇಲಿ ಬೈದು ಬೈದು ಬರ್ ದ್ರು ಬೆಳಿಗ್ಗೆ ಮರದಿಸ ಮತ್ತೆ ಶಾಲೆಗೆ ಹೋಗು ಅಂತ ಎಬ್ಬ್ರಸಿದ್ರೆ, ಅಮ್ಮ ನನಗ್ ಹೊಟ್ಟೆ ನೋವು ನನಗ್ ತಲೆ ನೋವು ಅಂತ ಸುಮ್ಮನೆ ಸುಳ್ ಸುಳ್ಳ ಹೇಳ್ತ ಹೇಳ್ತಿದ್ದೆ ಬರಿಯಕ ಆಗ ಹೋಮ್ ವರ್ಕ್ ಬರ್ದಿಲ್ಲ ಅಂದ್ರೆ ಅಲ್ಲಿ ಬೈತಾರಲ್ವಾ ನಮ್ ಶಿಕ್ಷಕರು
ಹ್ಮ್ ಹೊಡಿತಾರೆ ಅದಕ್ಕೆ
ಹ ಅದಕ್ಕೆ ಇವಾಗಿನ ಮಕ್ಳು ಯಾರಪ್ಪ ಅಪ್ಪ ಹೊಡಸ್ಕೊಳ್ಳದು ಇಲ್ಲ
ಹೊಡದ್ರೆ ಅಷ್ಟೇ ಈಗ ತಂದೆ ತಾಯಿಗಳು ನನ್ ಮಗಳನ್ನ ನಾನೇ ಹೊಡಿಯಲ್ಲ ನೀವ ಯಾರು ಹೊಡಿಯಕ್ಕೆ ಅಂತ ಎದರು ಮಾತಾಡ್ತಾರೆ ಶಿಕ್ಷಕರಿಗೆ. ನಮ ಕಾಲ್ದಲ್ಲಿ ಹಂಗಲ್ಲ ಎರಡು ಇನ್ನು ಬಿಗಿರಿ ಅವ್ಳು ಓದಿದ್ರೆ ಸಾಕು ಅನ್ನೋ ತರ ಇದ್ರು.
ನಮ್ಮಪ್ಪನೂ ಅಷ್ಟೇ ಮಾ
ನೀವೇನಾದ್ರು ಮಾಡ್ಕೊಳ್ರಿ ನಮಗೆ ಅದೇನದು ಅವಸರನೇ ಇಲ್ಲ ನಮಗೆ ಇ ನೀವೇಏನಾದ್ರು ಮಾಡ್ಕೊಳ್ರಿ ಆದ್ರೆ ಅವ್ಳ ಚೆನ್ನಾಗಿ ಓದ್ಬೇಕ ಅಷ್ಟೇ.
ಅಯ್ಯೋ ಇದ್ರಲ್ಲ ಬೇರೆ ನಮ್ಮಪ್ಪ ಕರ್ಕೊಂಡ ಹೋಗಕ್ ಬರ್ತಿದ್ರ ಸಂಜೆ ಶಾಲೆಗೆ ಅವಾಗ ನಮ್ಮ ಅಪ್ಪ ಇನ್ ಸ್ವಲ್ಪ ಹೇಳ್ತಾ ಇದ್ರು ಟೀಚರ್ಸ್. ಮೇಡಮ್ ಇವಳ ಹಿಂಗೆ ಮಾಡ್ತಾಳೆ ತೀಟ್ಲಲ್ಲ ಮನೆಯಲ್ಲಿ ಜಾಸ್ತಿ ಟಿವಿ ನೋತಾಳ ಓದೋದೇ ಇಲ್ಲ ಅದು ಇದು.
ಬೇಗ ನನಗೆ ಬೇಗ ಮಲ್ಗಲ್ಲ ಬೇಗ ಎದ್ದೇಳಲ್ಲ ಇದೇ ನನ್ಗೆ. ಯಾವಾಗೂ ಕಂಪ್ಲೇಂಟ್ ಬರ್ತಾ ಇದಿದ್ದು.
ಅಯ್ಯೋ ಅದಕ್ಕಷ್ಟು ಬೈಯಸ್ಕೊತಿದ್ದೆ.
ನಮ್ಮ ಅಪ್ಪನೇ ಈಗ ಇನ್ನ ಕಂಪ್ಲೇಂಟ್ ಬಂದು ಹೇಳೋದು ಓಡಸ್ತಿದ್ರು ಅವ್ರೇ ಇನ್ನ ಇವಾಗಿನ್ ಮಕ್ಳು ಇನ್ನ ಅವ್ರರು. ಅಪ್ಪ ಅಮ್ಮನೇ ಹೊಡಿಯಲ್ಲ ನಾವ್ ನೀವ ಯಾರ ಹೊಡಿಯಾಕೆ ಅಂತ ಬೈತಾರೆ.
ಹಮ್.
ನಮ್ ಕಾಲ್ದಲ್ಲೆಲ್ಲ ಹೆಂಗ ಅಪ್ಪ ಅವರೇ ಹೇಳ್ತಿದ್ರು. ಹೊಡರಿ ಅಂತ ಎಷ್ಟು ಒಡಸ್ಕೊತಿದ್ವಿ ಎಷ್ಟು ಬೈಸ್ಕೊತಿದ್ವಿ ಅಲ್ವಾ.
ಮತ್ತೆ ಅದ ಆದಂತರ ಅಲ್ಲೇ ದಯಗಳೇ ಎಷ್ಟು ಮತ್ತ. ಮತ್ತೆ ಬರಲ್ಲ ಮತ್ತೆ ಆತರ ಆಡೋದಕ್ಕೂ ಆಗಲ್ಲ.
ಅದೇ ಅದೇ ನೆನ್ಸ್ಕೊಂಡ್ ಖುಷಿ ಪಡ್ಬೇಕು ಅವಾಗೆಲ್ಲಾ ನಮ್ಗೆ ಶಾಲೆೆಗೆ ಹೋಗ್ಬೇಕರೆ. ನಮ್ಮಪ್ಪ. ಓ ನನ್ನ ನನ್ ತಮ್ಮಂಗ ಎರಡ್ ರೂಪಾಯಿ ನಂಗ ಎರಡ ರೂಪಾಯಿ ಅಷ್ಟೇ ಕೊಡ್ತಾ ಇದ್ದ ಏನಾದ್ರು ತಿನ್ನರಿ ಅಂತ. ಆ ಎರಡು ರೂಪಾಯಿನೇ ಅವಾಗ ಎಷ್ಟು ಇದು ಬೆಲೆ ಅಲ್ಲ ನಮಗೆ.
ಆ ಎರಡ ರೂಪಾಯಿ ಕೊಟ್ರೇನೆ. ನಮ್ಮ ಜೊತಲಿರೋ ಸ್ನೇಹಿತರಿಗೆಲ್ಲಾ ತೋರ್ಸೋದು ನನಗೆ ಎರಡು ರೂಪಾಯಿ ಕೊಟ್ಟಿದ್ದಾರೆ ಎರಡು ರೂಪಾಯಿ ಕೊಟ್ಟ. ಟ್ಟಿದ್ದಾರೆ ಇವರ. ಅಂತತೆ ಅಪ್ಪಿ ತಪ್ಪಿ ಐದ ರೂಪಾಯಿ ಕೊಟ್ಟಿದಾರೆ ಅಂದ್ರೆ ಅವತ ನಮಗ ಹಬ್ಬ.
ಹ ಅದ್ರಲ್ಲೂ ಶನಿವಾರ ದಿನ ಬರುತ್ತಲ್ಲಾ ನಾವು ಬೆಳಿಗನ್ ಬೇಗ ಹೋಗ್ಬೇಕಲ್ಲ ಶಾಲೆಯಲ್ಲಿ. ಶನಿವಾರ ಬಂದ್ರೆ ಬೇಗ ಬಿಡ್ತಾರಲ್ವಾ ಬೇಗ ಹೋಗ್ಬೇಕು ಅಮ್ಮಂಗೆ ತಿಂಡಿ ಮಾಡಕ್ ಆಗ್ತಿರ್ಲಿಲ್ಲ ಎದ್ದು. ಅವಾಗ ಮೊಸರನ್ನ ಕೊಟ್ಟ ಕಳಸತಿದ್ರು ಒಂದೊಂದು ಸರಿ ನಾನ ಮನೇಲೆೆಲ್ಲಾ ನನಗ್ ಬೇಡ ಮೊಸರನ್ನ ಮೊಸರ ನನ್ ದೋಸೆ ಇಡ್ಲಿ ಬೇಕು ಅಂತ. ಹತ್ತು ರೂಪಾಯಿ ಇಸ ಇಸಕೊಂಡ್ ಹೋಗ್ತಿದ್ದೆ ಹತ್ರ ರೂಪಾಯಿಸ್ಕೊಂಡ್ ಹೋಗಿ ಅಲ್ಲಿ ಶಾಲೆ ಹತ್ರ ಹೋಟೆಲ್ಸ್ ಎಲ್ಲಾ ಇರ್ತವಲ್ಲಾ. ಅಲ್ಲೆಲ್ಲ ತಗೊಂಡ ತಿಂತಿದ್ದೆ ಶನಿವಾರ ಬಂದ್ರೆ ನಂಗ ಅದೊಂದ ಇಷ್ಟ.
ಹಮ್ ಹ.
ಹ್ಮ ಆಚೆ ಊಟ ತಿನ್ಬೋದಲ್ಲಾ.
ಬಾಲ್ಯ ಅಂದ್ರೆ ಅದು ಒಂಥರ ಸಿಹಿ ನೆನಪುಗಳಷ್ಟೇ ಅದು.
ಹ ಹೂ ಹೂ.
ಮತ್ತೆ ಮತ್ತೆ ಭಾನುವಾರ ಬಂದ್ರೆ ಇನ್ನ ಖುಷಿ ಬೆ ಬೆಳಿಗ್ಗೆ ಬೇಗ ಎದ್ದಳೊದ್ದಿರಲ್ಲ ಇವ್ ಶಾಲೆಗ್ ಹೊಗದ್ ಇರಲ್ಲ ಅಂತ ತೀರ ಚೆನ್ನಾಗ್ ಮಲ್
ಆ ಭಾನುವಾರ ಎಷ್ಟು ಖುಷಿ ಕೊಡುತ್ತೋ ಮತ್ತೆ ನೆಕ್ಸ್ಟ್ ದಿನ ಮಾರನೆ ದಿನ ಸೋಮವಾರ.
ಅಷ್ಟೇ
ಆಗದೇ ಇಲ್ಲ ಹೋಗೋದಿಕ್ಕೆ ಹೊಟ್ಟೆ ನಾನಂತೂ ಏನೋ ಒಂದು ಕಂಪ್ಲೇಂಟ್ ಹೇಳ್ಕೊಂತ ಇದ್ದೆ ಇಲ್ಲ ನನ್ ಕೈಲ್ಲ ಆಗಲ್ಲ ಹೋಮ್ವರ್ಕ್ ಬರ್ದಿಲ್ಲ ಅಂ ತಂದ್ರು ಅಷ್ಟೇ ನಿಂತರ ನಾನು ನಂಗ್ ಅದ್ ನೋವ್ತಾದೆ ನಂಗ್ ಇದ್ ನೋವ್ತಾದೆ ಗೊತ ಇದದೆಮ್ಮ ನಾನು ಹೋಗಲ್ಲ ಅಂತೆಲ್ಲಾ ಹೇಳ್ತಿದ್ದೆ.
ಅಯ್ಯೋ ನಮ್ಮ ಅಪ್ಪ ಅಂತೂ ಆಗಲ್ಲ ಅಂದ್ರೆ ಸರಿ ನಾನ್ ಹೋಮ್ವಕ್ ಬರೀತೀನಿ ನೀ ಸ್ನಾನ ಮಾಡ್ಕೊಬಂದ ರೆಡಿ ಆಗ್ ನಾನ್ ಸ್ನಾನ ಮಾಡ್ಕೊಂಡ್ ಬಂದ ರೆಡಿಗತ್ತ ನಮ್ಮ ಅಪ್ಪನೇ ಹೋಮ್ ವರ್ಕ್ ಮಾಡ್ಕೊಡ್ತಿದ್ರು ಮತ್ತೆ ಬ ಬೆಳಿಗ್ಗೆ ಬರ್ಕೊಡ್ತಾರ ಮತ್ತೆ ಸಂಜೆ ಬಂದ್ಮೇಲ್ ಬೈತ್- ಹೋಮ್ ವರ್ಕ್ ಕೇಳಿದ್ರೆ ಏನು ಇಲ್ಲ ಅಂದೆ ಡೈರಿನೂ ತೋರ್ಸಲ್ಲ ಡೈರಿ ಬೇರೆ ಬರ್ಕೊಡ್ತಿದ್ರಲ್ಲಾ
ಹ್ಮ್ ಹ್ಮ್
ಡೈರಿನು ತೋರ್ಸಲ್ಲ ಹೋಮವರ್ಕ್ ಏನು ಇಲ್ಲ ಅಂತ ಇವಾಗ ಹೋಮ್ವರ್ಕ್ ಐತೆ ಅಂತ ಹೋಗಲ್ಲ ಅಂತ ಬೈತಿದ್ರು ಅಯ್ಯೋ ಬೆಳಿಗ್ಗೆ ನಾವ್ ಬೇಗ ಎದ್ದೋಳಲ್ಲ ವ್ಯಾನ್ ಅಲ್ಲಿ ನಮಗೋಸ್ಕರ ವ್ಯಾನ್ ಕಾಯ್ತಾ ಇರುತ್ತೆ ಒಬ್ ನಮ್ಮಮ್ಮ ಊಟ ಮಾಡಿಸತಿದ್ರೆ ಅಪ್ಪ ಶೂ ಪಾಲಿಶ್ ಎಲ್ಲಾ ಮಾಡಿ ಸಾಕ್ಸ್ ಹಾಕಿ ಒಬ್ರು ಸಾಕ್ಸ್ ಹಾಕಿ ರೆಡಿ ಮಾಡ್ತಿರ ಒಬ್ರು ಊಟ ಮಾಡ್ಸಿ ಬೇಡ ಬೇಡ ಅಂದ್ರು. ಅಲ್ ಡ್ರೈವರ್ ಅಂಕಲ್ ಬೈತಾ ಇರ್ತಾರೆ ನೀವ್ ಯಾವಾಗ ನಾನಂತು ಯಾವಾಗು ಲೇಟ್ ಟ್ ಹ್ಮ ತುಂಬಾ ಚೆನ್ನಾಗಿ ಅವಾಗ ಅಯ್ಯೊ ಬಯಸ್ಕೊಂತ್ತಿದ್ದೆ ಎದ್ದೋ ಎದ್ದೋ ಎದ್ದೋ ಅಂತ ಎದ್ದೊಳಕ್ಕೆ ಆ ಮೇ ಬೆಳಗ್ಗೆ ಆರ್ ಗಂಟೆಗೆ ಎಬ್ಬರಿಸ್ತಿದ್ರು ಶಾಲೆಗ್ ಹೋಗಕ್ಕೆ ಆಗ್ತಾನೆ
ಸ್ನಾನ ಮಾಡ್ಸಿ
ಹ್ಮ ಚೆಂದ ಅವಾಗ ಎಲ್ಲಾ ಸಿಹಿ ತಿಂಡಿಗಳೆಲ್ಲಾ ತಿಂತಿದ್ವಿ ಎರಡುರು ರೂಪಾಯ್ಗೆ ಎಷ್ಟು ನಮ್ಗೆ ಸಿಹಿ ತಿಂಡಿಗಳು ಬರ್ತಾ ಇದ್ವು ಕುರ್ಕುರೆಗಳು ಅಂತೆ.
ಏನ್ ಬೇಕೋ ಅವೆಲ್ಲ ಅಂದ್ರೆ ಏನ್ ಬೇಕು ಅವನ್ನನೆಲ್ಲಾ ಆರಾಮಾಗ ತಗೊಬೋದಿತ್ತು ಈಗ ಎರಡ್ ರೂಪಾಯಿ ಚಾಕ್ಲೇಟ್ ಬಿಟ್ಟ್ ಏನು ಬರಲ್ಲ
ಅದೇ ಒಂದ ಒಂದ್ ಅದು ಇವಾಗ ಅವಾಗ ನಮ್ಗ್ ಒಂದ್ ರೂಪಾಯಿಗೆ ಎರಡ್ ಚಾಕ್ಲೇಟ್ ಸಿಗವು ಇವಾಗ ಓ ಎರಡ್ ರೂಪಾಯಗ್ ಒಂದ್ ಆಗ್ಬಿಟ್ಟಿದಾವ್ ಅವು
ಹ್ಮ್
ಅವಾಗ ಅಷ್ಟೇ ಎರಡು ರೂಪಾಯಿ ಕೊಟ್ಟರು ಎಷ್ಟು ತಿಂಡಿ ತಗೊಂಡ್ ತಿನ್ಬಹದು ನಾವ್ ತಿಂದು ನಮ್ ಸ್ನೇಹಿತರಿಗೆ ನಮ್ ಗೆಳೆಯರಿಗೆ ಗೆಳತಿ ಯಾರ್ಗೆಲ್ಲ ಕೊಟ್
ಎಲ್ಲಾ ಹಂಚ್ಕೊಂತಾ ಇದ್ವಿ ನಾವು
ಹ್ಮ್ ಮತ್ತೆ ಊಟ ಮತ್ತೆ ಊಟುದ್ ಟೈಮ್ ಅಲ್ಲೂ ಅಷ್ಟೇ ನಾವು ಎಲ್ಲ ಅವ್ರ ಮನೇಲಿ ಏನೇನ್ ತಂದವ್ ಅಂತ ಎಲ್ಲಾ ಗುಂಪಾಗಿ ಕುತ್ಕೊಂಡು.
ಹ್ಮ್
ನಾವೆಲ್ಲ ಹಂಚ್ಕೊಂಡುಂತಿಂದ್ವಿವಿ ಊಟನೂ ಅಷ್ಟೇ ಇವಗ್ ನಮ್ಮ ಮನೇಲಿ ಇಷ್ಟ ಆಗಿಲ್ಲ ಅಂದ್ರೆ ನಮ್ ಸ್ನೇಹಿತೆ ಕೊಟ್ಟು ಅವ್ರ ಮನೆದ್ ನಾವ್ ತಿಂದು ಹ್ಮ್ ಒಂಥರ ನ ನಮ್ಗೆ ಎಷ್ಟ್ ಜನ ಸ್ನೇಹಿತರಿ ಇರ್ ತಾರ ನಮ್ ಇದ್ರಲ್ಲಿ ಒಂದ್ ಹತ್ ಜನ ಕುತ್ಕೊಂಡು ತಿಂದಿದ್ರೆ ನಾವ್ ಹತ್ತು ಜನದ್ದು ಊಟ
ನಾವು ತಿಂತಾ ಇದ್ವಿ
ಹ ಒಬ್ಬ ಅದು ಒಂತರ ಚಂದ
ಅವಾಗ ನಮ ಈಗ ಏನು ಗೊತ್ತೇ ಆಗ್ತಿರ್ಲಿಲ್ಲ ಶಾಲೆೆಗೆ ಹೋಗೋದು ಬರೋದು ಅಷ್ಟೇನೆ ಬಟ್ ಈಗ ನಮ್ಮ ಹೊರಗಿನ ಪ್ರಪಂಚ ಬಗ್ಗೆ ತಿಳ್ಕೊಂಡ್ರೆ ಬಾಲ್ಯ ದಿನಗಳ ಎಷ್ಟು ವಾಸಿ ಅನ್ಸುತ್ತೆ
ಹ ಯಾವಾಗ ದೊಡ್ಡವ್ರಾಗ್ಬೇಕು ದೊಡ್ಡವ್ರುಾಗಗ್ಬೇಕಕ್ ಅನ್ಸ್ತಿವಾಗಯ್ಯೋ ಚಿಕ್ ಮಕ್ಳಾಗ ಇದಿದ್ರೆ ಚಂದ ಇದೆ ಅನ್ಸ
ಹಂಗೆ ಎದ್ದ್ ಬಿಟ್ಟಿದ್ದಿದ್ರೆ ಚಿಕ್ಕ ಮಕ್ಳಾಗೆ ಚೆನ್ನಾಗಿರುತ್ತೆ ಅವಾಗ ಏನು ತಿಲ್ದೆೇ ಇರಲ್ಲ ನಮಗೆ ಶಾಲೆಗ್ ಹೋಗೋದು ಬರೋದು ಅಮ್ಮ ಅಪ್ಪ ಮಾಡಕೊಡ್ತಾರೆ ಆಹ ಬೈದ್ರೆ ಬೈಸ್ಕೊಂಡು ಹೊಡದ್ರೆ ಹೋಡಿಸ್ಕೊಳ್ಳೋದು ಆರಾಮಾಗಿರೋದು ಈಗಾದ್ರೆ ಈಗ ದೊಡ್ಡವರ ಲೆ ಕಾಲೇಜ್ ಅದು ಹ ಕಾಲೇಜ್ ಟೆನ್ಷನ್ನು ಶಿಕ್ಷಕರು ಬೈದ್ರಂತ ಇಲ್ಲ ಹೊರಗೆ ಕೆಲ್ಸ ಕಡೆ ಏನಾದ್ರು ಒತ್ತಡ ಆದ್ರೆ
ಇವೆಲ್ಲಾ ನಮ್ ಕೈಯಲ್ಲಿ ಆಗಲ್ಲ ಅದಕ್ಕೆ ಇವ ಆ ಕಾಲನೇ ಚೆಂದ ಚೆನ್ನಾಗಿ ನಿಮ್ ಬಾಲ್ಯದ ನೆನಪುಗಳೆಲ್ಲ ಮಾಡ್ಕೊಂಡ್ ಚೆನ್ನಾಗಿರ್ರಿ ಸರಿನಾ
ಹ್ಮ್ ಹ್ಮ್ ಸರಿ